ಹಲೋ ನೀ ಮೇಲೆ ನೋಡುವ ಗೊತ್ತಿದೆ
ಏನಲ್ಲ ಊಟ
ಊಟ ಆಗೇತಿನೆ ನಿಮ್ದು
ನಮ್ದು ಹಾಗ್ಯ ಅದವಾ
ಹ್ಮ್ ಚನ್ನ ಅದೇಏನ್ ಮಾಡಳತರ ಹ್ಮ್
ಸನ್ನದಿ ಎಲ್ಲ ಹೊರಗಗಸ್ರಯಕ್ಕ ಓದ್ಕೋತ್ ಕುೂತಾಳ
ಹ್ಮ್
ತಿನ್ನು ಹತ್ತು ಹತ್ತು ಮುಕ್ಕೊಂಡದಟ ತಾನ
ನಕನ್ನು
ಹಾ ಅಲ್ಲಿ ಕಾರುಣಿ ಕರಿ ನೋಡ್ಲಕ್ ಹೋಗಿ ಬಿದ್ದನ್ ಬಾವ
ಹ್ಮ್ ಏನಗೇತಿ ಬಡ್ದ ಹದನ್ ಕಾಲಿಗದ
ಸ್ವಲ್ಪೇ ಮಕಾಲಗ್ ಬಿಡದದ ಅದ ನಮ ದೊಡ್ ಹುಲಿ ಇದ್ದಂಗ ಹುಲಗ್ ಒ ನೂಲ್ ನೋಟ್ಟದಂಗ
ಹೆಂಗಾಯ್ತಾನ
ಹ್ಮ
ಇದ್ದಿಲ್ಲ ಏನ್ ಕಾರ ನೋಡಾಕ್ ಹೋಗ್ಬೇಕಲ ಹುಡ್ಗಂತ ನೀನು
ನ ಹೋಗಿಲ್ಲವ ಅವ್ರ ಗಡವಾ ಅವ್ರ ಅಕ್ಕ ಹೋಗಿದವ
ಹ್ಞೂ ನೀವು ಬಿಟ್ಟು ನನಗೆ ಅದ ಮನ ಹ ಕೊಡ್ತೀನಿ
ನ ಹೋಲಿಲ್ಲ ಅಂದಿ ನಮ ಪವಕ್ಕ ಅದು ಬಂದರು ಜಂಪಾರ ಹಾಕ್ಲಕ್ಕ
ಹ್ಮ್ ಹ್ಮ್ ಹ್ಮ್ ಹೋಗ
ಹ ಅವ್ರ ದೊಡ್ಡವನೆೇ ಕಾಪಾಡ್ಕೊಂಡ ಾಳವಾ ಬೀಳ್ತಿದಾವ ಎತ್ ಬರ್ತಿತ್ತು ಅದ್ ಜಸ್ಟ್ ಮಿನ್ಸ್ ಆಗ್ಯದ
ಹ್ಮ್ ಹ್ಮ
ಕಟ್ಟೆ ಎತ್ರ ಅದತ್ತ ಎ ಕಟ್ಟಿನಗನ್ ಜಿಗ್ದಾನ ಜಿಗದು ಹೇಳಕ ಆಗಿಲ್ಲ ಅವ್ನಿಗೆ ಬಿದ್ಬಿಟ್ಟಾನ
ಹ್ಮ್ ಮತ್ತ ಯತ್ತೇನು ಓಡಾಡುವ ಓಡಾಡುವ ಮೊದ್ಲ ಈಗ
ಹ್ಮ್ ಮತ್ತ ಅದಾರ್ ಕುಡ್ಸಿರ್ತಾರಕ್ಕ ಅವ ಓಡಾಡ್ಲರಿೀ ಹೆಂಗ
ಹ್ಮ್ ಆತ ಹ ಬಾರ ೋಡ ಗುರು ಕೆ
ಹ ಹೇಳಿದ್ರ ಕೇಳಿಲ್ಲವ ಅವ್ರ ಎಲ್ಲಾರೂ ಹೋಗಾನ ಅವನ್ ಹೋದ
ಹ್ಮ್
ಹ್ಮ ಮ ಎಟತಾನ ಆತ ಈ ಮುಕ್ಕೊಂಡಾನ
ಹನ ಅದಕ್ಕೊಂದು ಮ್ರ ಆ ಬರ್ದಿರ್ತಾರೆ
ಹ್ಮ್ ವೀಕ್ಸ್ ಹಸ್ತೀನಿಿನ್ಯಾಚರ ಇದ್ದಾಗ ಏನೋ ಹಾ ಅಚ್ಚ ಕೂಡಲ್ಲವ ಮುಕ್ಕೊಂಡಿಂದ ಹಸ್ತೀನಿ
ಗಾಯಗತ್ತ ಏನಪ್ಪ ಕೆತ್ತದಂಗಗೆ
ಸ್ವಲ್ಪ ಆಗ್ಯದಕ್ರೀ ಅವನಿಿಗೆ ಅದ ಪೆಟ್ಟ ಬಳ್ದದೇನೇನು ಕಾಾಲ ಡ್ಲಿ ಅತಾನ
ಇಿಯಾ ನ ಎದರು ಪಟ್ಟದು
ಹಾ
ಸಾರಣಿ ಮಾಡ್ರಿ ನಂಗಯ್ತ ಅವ
ಹ್ಮ ನಿಮ್ಮಲ್ಲಿ
ಹ ನಲ್ಲಿ ನಿನ್ನೆ ಮೆರ
ನಿನ್ನೆ ಮಾಡ್ರಿ ಏ ನೀವು
ಎಲ್ಲಾ ಊರಾಗ ನಿನ್ನೆ ಮಾಡ ನೀವ್ಯಾಕೆ ಮಾಡಿಲ್ಲ
ಹ ಸೋಮಾರ ಕರಿಹರಿ ಬಾರ್ದತ್ ಕೇಳಿ ಡಂಗರ ಬರ್ದಿದ್ವ
ಹ್ಮ್ ಹ್ಮ್
ಹ್ಮ ಸೋಮಾರತ್ತನ್ ಕರಿ ಹರಂಗಿಲ್ವಾ ನಿಮ್ಮಲ್ಲಿ ಎಲ್ಲಾ ಹೆಂಗ್ ಮಾಡ್ಯಾರನ
ಎಲ್ಲ ಊರ ಹಾಕೊಂಡಾರವಾ
ಏ ನಮ್ ರಗಲ್ವಾ ಇಲ್ಲೇ ನಮ್ ಹಚ್ಚಿ ಕಡೆಳ್ಳೆ ಮಾಡ್ಯಾರ್ ಬಿಡ್ಕ್ರ ನಮ್ ಹಾಳೆ ಮಾಡಿಲ್ಲ ಅಷ್ಟೇ
ಅದೇ ಪೇಶಿಯಲ್ ಇದ್ದಂಗ ನೀ ಮೂರ ನಂದ್ರ
ಹ್ಮ್ ನ ಮೂರ್ ಫಸಲ್
ಅಂದ ಬರೆ ಮನೆಯಾರ ಅಂದ್ರ ಬಾರದಾ
ನಾವ್ ಕಾಕಂಡ್ ಕಿ ಕರಿಗತ್ಲೇ ನಮ್ದು ಹಳ್ಳಿ ಕರಿ ಹೇಗ ಅದ
ಯಾವ ಊರ್ದ್ರ ಕರಿ ಬಂದದ ಏನ್ ಅಂದಂಗ ಅಂದ್ರ ಎರಡ್ ದಿನ ಕರ್ದ್ರಿ
ಇಲ್ಲ ಕರೆ
ಹ್ಮ್
ನಾವೆ ಸೋಮವಾರ ಕರಿ ಹರಿಬಾರ್ದತ್ ಹೇಳಿ ಮಂಗಳರ ಮಾಡಡ ಹ್ಮ
ವಷದನ್ ಬೇರೆ
ಹ್ಮ್ ಅಲ್ಲಿ ಏಳ್ ರ್ ಕರಿ ಬಂದವತ್ ಕ ಕಣ್ಕಗಿ
ಹ್ಮ್
ಅಲ್ಲ ಏಳ್ ದಿವ್ಸಕ್ಕೆ ಕರಿ ಹರಿತಾರ ಅವರು ಅಲ್ಲಿ ಭಾರಿ ಮಾಡ ಕರಿ
ಹ ರೋಡ್ರನು ಬರಿ
ನಾವ್ ಹೋಗಿಲ್ಲವ ಎಲ್ ಹೋತಿ ನಮ್ ಊರಾಗಿಗೊೊಂಡ ಹೋಗಿ ಇಬರು ಸತ್ವ
ಮೂಡ ಅರಿ
ಅದಕ್ಕೆ ನಾವ್ ಹೋಗಲ್ವಾ ಅಲ್ಲ ಎಲ್ಲಾರು ಮಳ್ಗಿ ಮೇಲ್ ನಿದ ಇರ್ತರ್ತ ಬೇಲೂರ ಅವರು ಹೋದೋರಿಗೆ ಜಾಗ ಕೂಡಲತ್ತವರು
ಹ್ಮ್ ಹ
ಹೋಬಾರಕ್ರೀ ಇ ಚಾಂದತ್ ಹೇಳಿ ನೋಡ್ಲಾಕ್ ಹೋತವ ಹಿಂಗಗೆ ಅತ್ತನೇ ಬರ್ತಿರ್ತಾವ ನೋಡ್ಬೇಕ್ ನೀ ವಿಡಿಯೋದಾಗದ ನೋಡೇವಿ ಒನ್ನು ಮರಲಿ ತಡ್ ಕರಿಲ್ಲಿ ಕುಡಸಿ ಬಿಟ್ಟಿರ್ತಾರ ಹೆಂಗ ಒಟ ಮಕೊಂಡ್ ರಟ್ಟೆ ಬಿಡ್ತಾವ ಒಂದ್ರು ಚಿಮ್ಮೆರ್ಸ್ದಂಗ ಮಾಡ್ತಾವ ಒಬ್ಬಂದ ಈಗ ಮಿನ್ ಕಳ್ಳ ಹೊರಗ್ ಬಂದಿ ಹಾ ಹಾವ್ ಬಂದಂಗ ಹಗಿ ನ ಹೊಟ್ಟೆ ಅಂದ ಕಳ ಹೊರ್ಗ
ಹ್ಮ್ ಪೂರಾ ಹಂಗ ಅರ್ದತೆ ನ ಅಟ್ಟೀನಿ ಹೆಂಗಂದ್ರ
ಹಾ ಒಟ್ಟಿಗೆ ಕೋಡ್ ಚುಚ್ಚದ್ ಹಿಂಗ ಕಳ್ಳನೇ ಹೊರಗ್ ಬಂದಿತ್ತು ದ ದೊಡ್ಡ ಕಳು ಹ
ದಾರಿ ಇಲ್ಲ ಅಂತ ಇವು ಅಂತೇಳಲ್ಲಿ ಹೋಗೋುದ ಏನು ಅರ್ಕತ್ ಬಿಡ್ಬೇಕಲ ಅನ್ಮ ಬಿಟ್ಟ ಹೇಳ
ಕೇಳಂಗಿಲ್ಲ ಹಂಗ ವರ್ಷ ಗಾಡಿ ಮಾಡ್ಕೊಂಡ್ ಗಾಡಿ ಮಾಡ್ಕೊಂಡ್ ಹೋಗಿ ಹೋಗ್ತಾರ ಸುಮ್ ಅಲ್ಲಿ ಸಾಯ್ಲಕ್ ಹೋದಂಗೆ ಆಟ ಓತ್ತಿದ್ದು ಇದ್ದು ಹೋ್ತಾರವಾ ಇವ್ರು
ಹ ಹೋಗ್ ಬರ್ಬೇಕ್ರಿ ಅವರು ತಿಳ್ಕೋಬೇಕು ಬಂದಿತ್ತು ಪೂವೆಳತಳ ಒಣಮನನ ಹ್ಮ್ ಹ್ಮ್
ನಮ್ನೆ ಹೇಳ್ದಂಗ ಕೇಳ್ತಾರ ಅದೆಲ್ಲ ಎಲ್ಲಿ ಹೋಗಲ್ವಾ
ಸರಿ ಅಕ್ಕಸಾಲ ಹೋಗಿದ್ರ
ಹ್ಮ್ ಶಾಲಗ್ ಹೋಗಿದ್ರು ಅವರು ಆಕೆ ಒಬ್ಬಗ್ನೆ ಹೋಗಿಳು ಇವ್ರು ಟ್ರೇನ್ ಹೋಗಿಿದ್ದಿಲ್ಲಾ ಇಬರು ನಮ ಸನ್ನಿಧಿಗೆ ಒಂದ್ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ
ಹಾ
ಆಕಿ ಹೋಗಿರ್ಲಿಲ್ಲ ಚಿನ್ನಾನ ಆಕಿ ಬಿಟ್ಟಳ ತ ಬಿಟ್ಟ ಹ್ಮ ಇಬ್ರು ಬಿಟ್ಟಾರ ಸಾಲಿ ಇವತ್ ನಾವವು ಹೋಳ್ಗಿ ಇದದ್ ಮಾಡಿದ್ದೇವ ಬಾನ ಹಡ್ಕೊ್ ಬರ್ಲಕ್ ನನ್ಗು ಆತ್ ಬಿಡು ಕೈಕ ಸುಮ್ಮದ ನ
ಶ ಹಲ್ ಬಿೀಡದ
ಹ್ಮ್ ಮತ್ ಇಲಿಕ್ ಅಂದ್ರ ಬಾನ ಹಡ್ಕೊ ಬರ್ಲಕ್ ನಾ ಹೋಗ್ಬೇಕಾಗಿತ್ತವ
ಹ್ಮ್ ಮತ್ತ ಅದು ಒಂದ್ಸಾಲೆ ಬಿಟ್ಟ ಬಷ ಅಲ್ಲ
ಚಳಿ ಬಿಟ್ಟಿದ್ಕ ಅದೊಂದ್ ದಗ್್ಮ ಮಾಡ್ಕೊಂಬಂದಾರ ಹಿಂಗ್ ಮಾಡ್ಕೊಂಡಾರ್ ನೋಡಿ ಅತ್ತ ಹಯಸ್ಕೊತಿದ್ರತ್ತ ಏನ್ ಮಾಡುದು
ಹ್ಮ್ ಹುಷಾರ್ಲಿ ಇರ್ಬೇಕು ಬಾಳ
ಹುಡುಗರು ಹೇಳಿದ್ರಕ್ಕೆ ಅಲ್ವಾ ಏನ್ ಮಾಡುದು
ಹ್ಮ್
ನಿಮ್ಮಲ್ಲಿ ಏನೇನ್ ಮಾಡ್ಲತ್ತಾರ
ಅಲ್ಲಿ ಅಡ್ಡಗ ಒಬ್ರು ಯಾರ್ ಹೋಗ್ಯಾರ ಅಡ್ಡಾಡ್ಾಕಕ್ತಾರ ಒಬ್ಬ ಟ ಪೂನ್ ನೋಡಾಕತ್ತಾರ ಹ ಪೂ ಮತ ಹ್ಮ್ ಒಕ್ಕಾನ ಒಂದಾ ಹಕ್ಕನ ಬಟಾನೆ
ಎಲ್ಲಿ ಬೇರೆ ಕಡೆ ಹೊಂಟಾನ ನೀನಗ
ಹ್ಮ್ ಬಲ್ಲ ಜೆಪದ ಬೇರೆದ ಒತನೆ ಹೊಂಟ
ಎಲ್ಲಿವಾ
ಹಾ ಹಾ ಹಾ ಅದು ಏನೂ
ಹ್ಮ
ಏ ಒನ್ ಹೋಗಿದ್ನವ ನಾನು ಅದೆಲ್ಲ
ಹತ್ತು ಸಾರ ಕೊಡ್ತಾ ಇರ್ತ ಹೊಂಟ ಒಂದು ಹತ್ತಂದು ಹೇಳ್ದಿನ ಆತಂದು
ಹ್ಮ್ ಮತ್ತ್ ಹೋಗುದು ಬರದು ಹೆಂಗ ಅನುಕೂಲ ಆತದ ಏನದು
ಹ್ಮ್ ಮುಂಜಾನ ಹೇಳುಕೋಕ್ಕಾನ
ಹಾ
ನಾ ಹಿಡ್ದನ ರೂ್ ಮಾಡ್ತೇವನ್ ಆನಾತರಲ್ಲಿ
ಯಾಕತ್ ಬಸ್ ಇಲ್ಲತ್ತೇನ್
ಅನ್ಕೂಲ್ ಆಗಲ್ಲತ್ತ ಲೇಟ್ ಆಕೈತಿ ಎಂಟ್ರ ತನ ಐತ
ಇವ್ರಿಗೆ ಯಾಕ ಊರಿಗ್ ಬರಕ್ ಬಸ್ ಇಲ್ಲತೆನ್
ಎಂಟಾಗಿಿಂದ ಲೇ ಟಕ್ಕೈತಿ ಇ ನ ರಡ್ ಬಸ್ ಸಿಗಲ್ಲ
ಹ್ಮ್ ಹ್ಮ್ ಹ್ಮ್ ನಿಮ್ ಊರಿಗ್ ಬಸ್ ಇಲ್ಲ ಏನ್ ಬಾಳ
ಹ ಲೇಟ್ ಆಕೈತ್ ಅ್ರಿ ಎಂಟ್ರ ತಂದ ಲಗು ಇರ್ತಾವ
ಹ್ಮ್ ಹ್ಮ್ ಹ್ಮ್
ಂಟ ಇದಿಂದ ಅಲ್ಲಿ ಎಂದ ಮತ್ತ ಬರ್ತಕೇತಿ ಟೈಮ ಬಸ್ ಸಿಗಂಗಿಲ್ಲರಿಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಏಸ್ ಮಂದ್ ಹೋತಾರ
ಇಲ್ಲಿವರು ಇಬ್ರು ಅಕ್ಕರ ಅಕಡೆ ಮತ ಯಾರಾರ ಬರ್ತಾರ ದೋಸ್ತರುವಾರ
ಹ್ಮ್ ಹ್ಮ್ ಊರ ನರಿಬ್ರ ಹೋಗಕ
ಹ್ಮ್ ಬೇರೆ ಊರನರ್ ಬರ್ತಾರಂತ್ ಮತ್ತ
ಹ್ಮ್ ಏನ್ ಮಾಡ್ತಾನಂತಲಿ
ಅಲ್ಲೇ ಅದು ಸನಾನ ಶ್ಯಾಂಪಲ್ ಕುಡಬೇಕ ರಕ್ತ ಚೆಕ್ ಮಾಡ್ದ ಇದ್ದಂಗತಿೀವ ಅ ಲಲೆರ್ನೆ ಮಾಡಾತನ
ಹ್ಮ್ ಬಾಳ್ ದೊಡ್ಡ್ದದವ ಅದು ದವಕನೀ ಹೋಗಿದ್ಯಾ ನಾನು ನನಗೂ ಆರಾಮಿಲ್ಲ ಅ ಹಾ
ಹೌದ
ಹ್ಮ್
ನಾನ್ ನೋಡಿಲ್ವ ಹೇಳೋದ ಕೇಳ ದೊಡಬೇಕತ್ತತ್ತ
ಏ ಇಲ್ಲ ಅದನು ದೊಡ್ಡದ ಹತನಿ ಅದ ಆದ್ರ ಬಾಳ ಹೊರಗ ಹಿಂಗ ದೂರ ಅದ್ವಾ ಅನ್ಕೂಲ ಇಲ್ಲ ಹಿಂಗ ಹೋಗೋರ್ಗದು
ಹ್ಮ್ ಅದೇ ದೂರ ಐತೆತ್ತಲ್ಲಿ ಈಗ ಗಾಡಿ ಅವ್ರಿಗೆ ಅನುಕೂಲ ಆಗಲ್ ಪ ಕಾಡ್ ಸಿಗ್ಬೇಕು ಕಾಡ್ ಸಿಗ್ಬೇಕು.
ಹ್ಮ್ ಹ ಹೊರಗೈತದು ಪೂರಾವ
ಬರ್ಬೇಕು ಮಂದಿಂದ ಹೋಗ್ಬೇಕಕ್ ತಮ್ಮ ಮುಗಗ್ ಹೋಗ್ಬೇಕಂದ್ರೆ ಎಲ್ಲಿ ಅಂದ್ರೆ ಬಸ್
ಹ್ಮ್
ಮತ್ತ ಒ ಕತ್ತ ಕತ್ ನೋಡ್ತಾರ ನಾಳೆಕ್ ಜಾ
ಹ್ಮ್ ಹ್ಮ್ ಹ್ಮ್ ಅಲ್ಲೇನ್ ರೂಮ್ ಆದ ಅವ್ರೆ ಕೊಡ್ತಾರತ್ತೇ ಏನು
ಹಾ ರೂಮ್ ಕೊಡ್ತಾರತ್ತ
ಹ್ಮ
ಅದನ್ ಬಾಡಿಗೆ ಲೈನೆಲ್ಲಾ ರೂಮ್ ಕೊಡ್ತರಂತ್ ಊಟುದ್ ಇವ್ರ ನೋಡ್ಕೋಬೇಕತ್ತ
ಅಲ್ಲೇ ದವಾಖಾನೆಗೆ ಕೊಡ್ತಾರತ್ರ ರೂಮ
ಹ್ಮ್ ಅಲ್ಲೇ ಅಂದಾನವಾ್ಮ ದೂರದಂಗ ಸಾನ ಅ ಅಲ್ಲೇ ಇರ್ಬಕ್
ಹ್ಮ್ ಹ್ಮ್ ಹ್ಮ
ಅವ್ರೇ ಕೊಡ್ತಾರತ್ತೇರ
ಹ್ಮ್ ಹ
ಹೋಗಿಲ್ಲ ಬಿಟ್ಟು ಇಲ್ಲಮಗ್ರೇನ್ ಕೂನ ಅವರುೂ ಇರ್ಬೇಕಾ
ಹ್ಮ್ ಹೌದು
ಅವ್ರ ಕೊಡ್ತಾರತಾರ ಅವ್ರೆಲ್ಲ ರೆಡಿ ಮಾಡಿರ್ಬೇಕಂಗ
ಹ್ಮ್ ಹಂಗಿರ್ಬೇಕ ದೊಡ್ಡದಐತದು ಅಲ್ಲೇ ಈ ಕಡಂದಿಟ್ಟ ಸೈಡ್ಿಗೆ ಬೇರೆ ಆ ಕಡಂದುಿಟ್ಟು ಬೇರೆ
ಹ್ಮ್
ಆಯ್ತದು ನೋಡಿದ್ದೆ ನಾನು ಒಮ್ಮ್ಯಾರ್ ಸರಿ
ಹ ಹೋಗಿದ್ದ ಅರಾಮ್ ಇಲ್ಲೆನಾ ನಿಮ್ಗೆ
ಹ್ಮ್
ಹ್ಮ
ಹ್ಮ ಹ್ಮ ಸ್ಕ್ಯನಿಂಗ್ ಅದ ಎಲ್ಲ ಮಾಡಸ್ಕೊಂಡ್ ಬಂದಿನ್ವಾ ಅಲ್ಲಿನು
ಹ ಓಡಲ್ಲೇ
ಹರಾಮ ನನಗೆಸಾವಕಿಂತ ತೋರ್ಸ್ಯವಲ್ವ ಅವಾಗ ಬ್ರೀ ಎದನ್ ಉಸ್ತಿತ್ತಲ್ಲ
ಹ್ಮ್
ತಾಗಿ ಆಾಗಿಿ ಬಾ ಕಾಣಿಸ್ತಿತ್ತು ಹಂಗಾಗಿ ಅಲ್ಲೇ ತೋಸ್ಕೊ್ಂಬಂದೆ
ಹ್ಮ್ ಹ್ಮ್
ಆಯ್ತಾ ಇಡ್ಲ್ಯ ಹಂಗಾರ
ಹ್ಮ್
ಬೈ
ಬಾಯ್